ಆ ಹೇಳಿ ಏನ್ ಮಾಡ್ತಿದ್ಯಾ
ಏನು ಮಾಡ್ತಿಲ್ಲಾ ನು ಯಾವಾಗ್ಯಾಪ್ನ ಆದ್ರಿ
ಕಟಾಾಯಟಾ
ಊಟ ಆಯ್ತು ನಿಮ್ದು
ಮುಂದು ಆಯ್ತು
ನೀವಂತೂ ನೆನ್ಪೆ ಮಾಡ್ಕೊಳಲ್ಲ ಅದಕ್ಕೆೇ ನಾನೇ ಮಾಡ್ದ
ಹಓ ಆತರ ಏನಿಲ್ಲ ಅಮ್ಮ ನೆನ್ಪ ಮಾ ನೆನ್ಪ ಹಾಕ್ತೀರಾ
ಹ್ಮ್ ಸಮಯ ಇಲ್ವಾ
ಸಮಯ ಇಲ್ಲ ಅಷ್ಟೆ ಗೊತ್ತಲ್ಲ ನಮ್ದು ಹೆಂಗೆ ಪರಿಸ್ಥಿತಿ ಅಂತ ಹೇಳ್ಬಿಟಿ
ಹಓ ಹ ದುಬೈ
ಅಷ್ಟ ಸಮಯ ಇಲ್ಲ ಮಾತಾಡಕ್ಕೆ
ಹಾ
ಹ್ಮ್
ಹ್ಮ್ ನಿಮ್ದು ಪರೀಕ್ಷೆ ಎಲ್ಲ ಆಯ್ತಾ
ಹ್ಮ್ ಆಯ್ತ ಆಯ್ತು ನಿಂದು
ನಂದು ಆಯ್ತು ಇವಾಗ ರಜೆ ಇದೆ
ಹ್ಮ್ ಹೌದಾ.
ಹ್ಮ
ಮತ್ತೆ ಇನ್ನೇನು ಸಮಾಚಾರ
ಏನಿಲ್ಲಕ್ಕ ಏನ್ ಊಟ ಮಾಡುದ್ರಿ
ಏನ್ ಊಟ ಅಂದ್ರೆ ಚಿತ್ರಾನ್ನ ಮಾಡಿದ್ರು
ಹಾ
ಚಿತ್ರ ನ ತಿಂದು ಹಂಗೆ ಕುೂತ್ಕೊಂಡಿದೀನಿ ನಿದ್ದೆ ಬರ್ತ ೈತೆ ತಿಂದಪ್ ನನ್ ಹಂಗೆ
ಹ್ಮ ಹಂಗೆ ಸ್ವಲ್ಪ ಮಲ್ಕೊಂಡಿರಿ ಇವಾಗ ಏನ್ ರಜೆ ಇರ್ಬೋದಲ್ಲ
ಹ್ಮ್ ರಚೆ ನಿಮ್ಗೂ ರಚೆ ಅಲ್ವೋ
ಹಾ ರಜಾ ನಂದಗುನು
ಹ್ಮ್ ಮತ್ತೆ ಇನ್ನೇನ್ ಸಮಾ ಸರ
ಮತ್ತೆ ಏನ್ ಇಲ್ಲಾ ಅಕ್ಕ
ಹ್ಮ್ ನನಲ್ಲೆಲ್ಲಾ ಏನ್ ಮಾಡ್ತಿದ್ದಾರೆ ಎಲ್ಲೋಗಿದ್ದಾರಿ
ಮನೇಲಿ ಅಮ್ಮ ಇಲ್ಲೇ ಹೊರ್ಗಡೆ ಅವ್ರೇ
ಹಾ
ಅಪ್ಪಾನೂ ಇಲ್ಲೇ ಇದ್ರೆ
ಹೌದಾ
ಮತ್ತೆ ನನ್ ತಮ್ಮ ಕಾಲೇಜಿಗೆ ಹೋಗಿದ್ದಾನೆ ಅವನ್ಗೆ ರಜೆ ಇಲ್ಲ.
ಹ್ಮ್
ಹ್ಮ್
ಹ್ಮ್
ಮತ್ತೆ. ಏನಿಲ್ಲ ಆತಾ ನಿಮ್ಗೇನು ನೀವೇಏನು ಅಡ್ಗೆ ಮಾಡ್ತೀರಾ
ಅದೇ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಎಷ್ಟೊಂದ ಜಾಸ್ತಿ ಏನ್ ಮಾಡಲ್ಲ ನೀನು ಏನ್ ಮಾಡ್ತೀಯಾ ಹಗೆ
ನಾನು ಅಷ್ಟೊಂದನ್ ಮಾಡಲ್ಲ
ಹ್ಮಲ್ಲಂತ
ಹ್ಮ್ ನಿಮ್ ಕಡೆ ಏನು ಸ್ಪೆಷಲ್ ವಿಶೇಷ
ನಮ್ ಕಡೆ ಜಾಸ್ತಿ ಏನ್ ತಿಂತಾರ ನಮ್ ಕಡೆ ನೀವು ಓದದು ತಿಂತೀರಾ
ಯಾವದು ಹಾ ತಿಂತೀವಿ ತಿಂತೀವಿ
ನಾ್ ಮಾಂಸ ಜಾಸ್ತಿ ನಮ್ ಕಡೆ
ಹಾ ಮರಿ ಎಲ್ಲಾ ಹೊಡಿತೀರಾ
ಹ್ಮ ಹಿರಿತಿವಿ
ಹಾ
ನೀವು ಏನ್ ಮಾಂಸದಲ್ಲಿ ಏನ ಇಷ್ಟು ನಿಂಗೆ
ಮಟನ್ನು ಚಿಕನ್ ಎಲ್ಲಾ ಮಾಡ್ತೀವಿ
ಹೌದಾ
ಹಾ ನಿಮ್ ಕಡೆ ಏನ್ ಮಾಡ್ತೀರಾ
ನಮ್ ಕಡೆ ಮಾಡ್ತೀವಿ ಚಿಕನ್ನು ಮಟನ್ನು ಎಲ್ಲ ಮಾಡ್ತೀವಿ
ಅರಿ ಸಾಂಬಾರ್ ಅಷ್ಟೇನಾ
ಸಾಂಬಾರು ಮತ್ತೆ ಕರಿರ ಮಾಡ್ತೀವಿ ಕಬಾಬ್ ಮಾಡ್ತ ತಿವಿ
ಹಾ ಮಟನ್ ಹಗ್ ಹಬ್ಬ ಹಬ್ ಮಾಡ್ತೀರಾ
ಹ
ಮಟನ್ ಅಲ್ಲಿ ಕಬಾಬು
ಮಟನ್ ಅಲ್ಲ ಚಿಕನ್ಲ್ಲಿ
ಹಾ
ಹ್ಮ್
ಹ್ಮ್ ಮತ್ತೆ ನಿಮ್ಮ ಗೆಳತಿರೆಲ್ಲ ಏನ್ ಮಾಡ್ತೇವ್ರಿ
ಎಲ್ಲಾ ಇದ್ದಾರೆ ಸುಮ್ಮ್ನೆ
ಹ್ಮ
ಹ್ಮ್
ಹ್ಮ ಅವ್ರಿಗೂ ರಜೆನ ಇವಾಗ
ಹ್ಮ್ ಎಲ್ಲರಿಗೂ ರಜೆ ಅಲ್ವಾ ಇವಾಗ
ಹ್ಮ್ ಹ್ಮ್ ಅ್ರೆ ಎಲ್ಲಾ ಸುಮ್ಮ್ನೆ ಮಲ್ಗಿರ್ತರಾ
ಹ್ಮ್ ಏನ್ ಮಾಡೋದ ಇನ್ನ ರಜಾದೆಲ್ಲ ಕುೂತ್ಕೊಂಡು
ಹ್ಮ ಎಲ್ಲ ಮನೆ ಹೋಗಿ
ಹ್ಮ್ ಹಲೋ
ಮನೆಗೆ ಹೋಗಿ
ಮನಗೆ ಹೋಗ್ಬೇಕು ಇವಾಗ ಎಲ್ಲಿ ಹೋಗೋದು
ಹ್ಮ ಇವಾಗ ಹೆಂಗಿದ್ರು ಪರೀಕ್ಷೆ ಎಲ್ಲ ಮುಗ್ದಿ ರಜಾ ಇದೆಯಲ್ಲಾ
ಹ್ಮ್ ಕೆಲ್ಸ ಐತೆ ಎಲ್ಲಿ ಹೋಗಕ್ ಆಗಲ್ಲ ಇವ ಸಮಯ ಸಿಗ
ಹ್ಮ್
ಮತ್ತೆ ನೀನು ಸಮಾಚಾರ ಹ್ಮ ಹ್ಮ ನಬೇಕಕು ನಾನು
ಹಾ
ಹ್ಮ್
ಇನ್ ಏನ್ ಮಾಡ್ತಿದೀಯ
ಹಾನು ಏನಿಲ್ಲಾ ಗದ್ದೆ ಹೋಗಿದ್ದಿವವಾಗ ಬಂದೆ
ಹೌದ
ಹ ನಾವು ಗದೇತ್ರ ಎಳ್ನೀರೆಲ್ಲಾ ಕುಸತಿದ್ವಿ
ಹ್ಮ್
ಹ್ಮ ನಾನು ಸ್ವಲ್ಪ ನೋಡಕ್ ಹೋಗಿದ್ದೆ
ಹ್ಮ
ಹ್ಮ ನಾನನ್ ಡೈಲಿ ಹೋಗೋಗಿರ್ತೀನಿ
ಹೌದಾ
ಹ್ಮ್
ಹ್ಮ ಚಣಂಗೂಡ
ಹ್ಮ
ನಿಮ ನೀನು ಇದು ಎಲ್ಲೂ ಹೋಗಿಲ್ವಾ ಹೊರಗಡೆ ಫ್ರೆಂಡ್ಸ್ ಜೊತೆ ಸ್ನೇಹಿತರ ಜೊತೆ ಸುತ್ತಾಡಕ್ಕೆ
ಸ್ನೇಹಿತರ ಜೊತೆ ಒಂದೇ ಸಲ ಹೋಗಿದ್ದು ಮತ್ತೆ ಹೋಗೇ ಇಲ್ಲ
ಹೌದಾ
ಹ ಕಾಲೇಜ್ ಮುಗ್ದಿದಿಯಲ್ಲ ಮತ್ತೆ ಸುಮ್ನೆ ಶಿಕ್ಷಕರನೆಲ್ಲಾನ ಮಾತಾ ಹೋಗ್ಬೇಕು ಒಂದ್ಸಲ
ಹ್ಮ ಹ್ಮ
ಸುಮ್ನೆ ಅಂಗೆ ಹೋಗಿದ್ ಬರ್ತೀವಿ
ಹೌದಾ
ಹ್ಮ
ಹ ತಮ್ಮ ಏನ್ ಮಾಡ್ತಿದ್ದಾನೆ
ತಮ್ಮ ಅವನು ಕಾಲೇಜ್ ಹೋಗಿದ್ದಾನೆ ಅವನ್ಗೆ ರಜೆ ಇಲ್ಲ
ಒಂದು ವಿದ್ಯಾಭ್ಯಾಸ ಹೆಂಗ ನಡೀತಿದೆ
ಹನು ಚೆನ್ನಾಗ್ ಮಾಡ್ತಿದ್ದಾನೆ ಓದ್ತಿದ್ದಾನೆ ಹ್ಮ ಇವಾಗ ಏನೋ ಪರೀಕ್ಷೆ ಇದೆಯಂತೆ ಅವನ್ಗೆ ನೆಕ್ಸ್ಟ್ ವಾರ ಮುಂದಿನ ವಾರ
ಓ ಹೌದಾ
ಹಾ
ಮತ್ತೆ ನೀನು ಸಮಾಚಾರ?
ಮತ್ತೆ ಏನಿಲ್ಲ?
ಏನಾದ್ರ ಹೇಳು?
ಹೂ ಇನ್ ಹೇಳದ ನಿಮ್ ಕಡೆ ಜಾತ್ರೆ ಮುಗೀತು ಅನ್ಸುತ್ತೆ ಅಲ್ವ ಈಗ ಒಂದ್ ವಾರದ ಹಿಂದೆ
ಹೂ ಮುಗೀತು ಮುಗೀತು ಚೆನ್ನಾಗ ಆಯ್ತು ಬಂದಿದ್ರೆ ಚೆನ್ನಾಗಿರೋದು ಆದ್ರೆ ಯಾರನ್ನು ಕರ್ದಿಲ್ಲ ನಾವು ಒಬ್ಬರೇ ಯಾರನೂ ಕರ್ದಿಲ್ಲ ಬಿಡು.
ಹಾ
ಹ್ಮ್
ಹ್ಮ ಇನ್ ಅಷ್ಟೊಂದ ಜೋರಾಗಿ ಏನ್ ಮಾಡಿರ್ಲಿಲ್ವಾ ನೀವು
ಇಲ್ಲ ಏನ್ ಅಷ್ಟೊಂದು ಏನ್ ಮಾಡಿರ್ಲಿಲ್ಲ ಅದೇ ಏನೋ ಸುಮ್ನೆ ಮಾಡ್ಬೇಕು ಅಂತ್ ಬಿಟ್ಟಾ?
ಹಾ ಹೂ ಎಷ್ಟ್ ಕೋಣ ಎಲ್ಲಾ ಕಡ್ದಿದ್ರಿ ಇದೇ ಅಬ್
ಒಂದೇ ಹೂ ಒಂದ್ ಕೋಣ ಕಾಡದ್ವಿ
ಹಾ
ಹೂ ಮತ್ತೆ ಪೂರಿ
ಹ ಕೋಳಿಗಳು,
ಹೂ
ಹಾ
ಮತ್ತೆ ಇನ್ನೇನ ಸಮಾಚಾರ?
ಮತ್ತೆ ಇನ್ನೇನ ಇಲ್ಲ
ಹೂ
ಹೂ ನಿಮ್ಮ ಊರಲ್ಲಿ ಎಲ್ಲಾರೂ ಕೋಣ ತಿಂತಾರ ಇಲ್ಲ ಸ್ವಲ್ಪ ಜನ ಮಾತ್ರ ನಾ
ಎಲ್ಲಾರು ತಿಂತಾರ ಇಲ್ಲ ಗೊತ್ತಿಲ್ಲ ನಂಗೆ ಅಷ್ಟೊಂದು
ಆದ್ರೆ ನಿಮ್ ಮನೇಲ್ ತಿನ್ನಲ್ವಾ?
ನಾವ ತಿನ್ ನಮ್ಮ ನಾನ್ ತಿನ್ನಲ್ಲ ನಮ್ಮ ಮನೇಲಿ ತಿಂತಾರೆ..
ಹೂ ಮತ್ತೆ ಬಂದಿ ಮಾಂಸ ಎಲ್ಲಾ ತಿಂತೀರಾ?
ಚಿ ಯ್ಯೋ ಇಲ್ಲ ಇಲ್ಲ ನಾ ಹಂದಿತೀನಲ್ಲ
ಹಾ ನಮ್ ಕಡೆ ಎಲ್ಲ ಅದನ್ನು ತಿಂತಾರೆ ಹೂ
ತಿನ್ನಲ್ಲಾ ನಾವು ಯಾರು?
ಹಾ ನಿಮ್ ಕಡೆ ಕೋಣ ಎಲ್ಲಾ ಮಾಡ್ತಾರೆ ನಮ್ ಕ ಕಡೆ ಹಂದಿ ಎಲ್ಲ ಮಾಡುತ್ತಾರೆ. ಹೌದಾ
ಹೂ ಮತ್ತೆ ಹೇಳಿ
ಹೂ ಹೂ ಮತ್ತೆ ಇನ್ನೇನ್ ಸಮಾಚಾರ?
ನೀವೇ ಹೇಳ್ಬೇಕು ನೀವೇ
ಹ್ಮ ಏನಾದ ಇವಾಗ
ಆಚೆ ಕಡೆ ಹೋಗು ಸ್ವಲ್ಪ ನಾನು ಇವತ್ತು ಮಧ್ಯಾಹ್ನ ಆಚೆ ಕಡೆ ಬರ್ಬೇಕು ಅನ್ಕೊಂಡಿದ್ದೀನಿ
ಹ್ಮ ನಾನು ನಾಳೆ ಹೋಗೋಣ ಅನ್ಕೊಂಡಿದ್ದೀನಿ
ಏನ್ ಸುಮ್ಮ್ನೆ ಕುತ್ಕೊಂಡ್ ಬೇಜಾರ ಆಗುತ್ತೆ ಎಲ್ಲಾದ್ರೂ ಸುತ್ಕೊಂಡ್ ಬರೋಣ ಅಂತ
ಹ್ಮ ಹೌದು ಹೊರಗಡೆ ಹೋದ್ರೆ ಏನಾದ್ರು ಸುಮ್ನೆ ಗೊತ್ತಾಗುತ್ತೆ ಹೂ ಮನೇಲಿ ಇದ್ರು ಏನು ಇಲ್ಲ?
ಮತ್ತೆ ಇನ್ನೇನ್ ಸಮಾಚಾರ
ಮತೆನ್ನೇನ ಇಲ್ಲಕ್ಕ
ಹ್ಮ್
ಹ್ಮ ಬನ್ನಿ ಒಂದಸಲ ಮನೆಗೆಲ್ಲ
ಹ್ಮ್ ಬರ್ತೀನಿ ಬರ್ತೀನಿ
ಹಾ ನಿಮ್ಮ ಗೆಳ್ತಿರ್ನ್ನುಎಲ್ಲಾರ್ನು ಕರ್ಕೊಂಡ್ ಬನ್ನಿ
ಹ್ಮ್ ಹ್ಮ್ ಬರ್ತೇನೆ ಬರ್ತೇನಿ
ಹ್ಮ ಅವ್ರಿಗೂ ರಜನೆ ಅಲ್ವಾ ಇವಾಗ
ಹ್ಮ್
ಹಾ ಅವರು ಏನ್ ಸುಮ್ನೆ ಕೂತಿರ್ತಾರೆ ಯಾರು ಮನೆಗ್ ಹೋಗಲ್ಲ ಅಲ್ವಾ
ರು ಹೋಗಲ್ಲ ಇಲ್ಲೆ ಇರ್ತಾರ
ಹ್ಮ
ಸರಿ ನಂಗೆ ನಿದ್ದೇ ಬರ್ತಾ ಐತೆ
ಹಾ ಸರಿ ಆಯ್ತು
ಹ್ಮ ಸರಿ ಹ್ಮ್ ಸಂಜೆ ಮಾಡ್ತೇನಿ ಸರಿ ನಾ
ಹಾ ಸರಿ ಆಯ್ತು ಮನೆ ಕಡೆ ಎಲ್ಲ ಬರ್ತೀರಿ ಹಂಗೆ ನಾನು ಬಂದಾಗ ಫೋನ್ ಮಾಡ್ತೀನಿ
ಹ್ಮ್ ಸರಿ ನಂಗು ಯಾಕೋ ನಿದ್ದೆ ಬರ್ತೈತ್ರಿ ಸ್ವಲ್ಪ ನಿದ್ದೆ ಮಾಡಿ ಸ್ವಲ್ಪ ಹೊತ್ತು ಮ ಮತ್ತೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ರೌಂಡ್ ಹಂಗೆ
ಹಾ ಹ ಸರಿ ಸರಿ ನಾನು ನಾಳೆ ಹೋಗೋಣ ಅನ್ಕೊಂಡಿದ್ದೀನಿ
ನಾಳೆ ಇದು ಜೈೂ ಇವರ್ ಜೊತೆ ಹೋಗ್ತಯಾ
ಹಾ ನಮ್ ಗೆಳ್ತಿ ರ್ ಜೊತೆ ಹಾ
ಹಸತ
ಹಾ ಸರಿ ಆಯ್ತು ಹಾ